ಅದ್ಕ ಫೋನ್ ಬಂದ್ಬಿಟ್ಟಿತ್ತು ಅದಕ್ಕೆ ಕಟ್ ಮಾಡ್ದ ಏನ್ ಮಾಡ್ತಿದ್ದೀರಾ
ನಾನ ಬಟ್ಟೆ ಮಾಡಸ್ತಾ ಇದ್ದೀನಿ ಪಾಪ ಬಟ್ಟೆಗಳೆಲ್ಲ ಮಾಡಸ್ತಾ ಇದ್ದೀನಿ ಹಾ
ಪ್ಯಾಕಿಂಗ್ ಶುರು ಆಯ್ತಾವೆ ಅವ್ ಇದ್ದೇಳ ಗಂಟ ಮಲ್ಗಿದಾಗ ಏನಾರ ಮಾಡ್ಕೊತಾ ಇರ್ಬೇಕಲ್ಲ
ಹ ಒಳ್ಳೆ ಕೆಲ್ಸ ಸುಮ್ಮೀರಿ ಹಂಗ್ ಮಾಡೋದ್ರಿಂದ ನಿಮ್ಗೂ ಸ್ವಲ್ಪ ಫ್ರೀ ಆಯ್ತದ
ಹೌದ ಹೌದು
ನೇನದಕ ಸಮಾಚಾರ
ಲ್ಲಿ ಸಮಾಚಾರ ಕೇಳ
ಹ ಹೇಳ್ತಿದ್ರಲ್ಲಾ
ಹಾ
ರಜ ಟೈಮ್ಲ್ಲಿ ನೀವು ಆ ಚಿಕ್ಕಮ್ಮನ ಮನೆಗೆ ವೈತೀನಿ ಮಾಡ್ತೀನಿ ಅಂತ ಹೇಳ್ತಿದ ಬೆಗಳ
ಹ ಅದೇ ಕೇಳೋಣ ಅಂತ ಮಾಡ್ದ ನಾವು ಚೇಳ ಚೇಳ ಹಡಲ್ಲ ಎಲ್ಲಾ ಇಷ್ಟ ಆಗ್ಬು ಮಾಡ್ತಿದ್ವಿ ಅಂತ ಹೇಳೋಣ ಅಂತ
ಚೆನ್ನಾಗಿತ್ ಆಗ ಒಂತರ ಅವಾಗ ಎಲ್ಲಿ ನಮ್ಗೆ ಎರಡ್ ಎರಡು ರೂಪಾಯಿ ಸಿಕ್ಕ್ರೆ ಸಾಕ ತಿಂಡಿಯ ತಗೊಂಡ್ ಓಡ್ತಿದ್ವಿ ಅವಾಗೆಲ್ಲ ಪಪ್ಪುರ್ ಮೆಟ್ ಎರಡು ರೂಪಾಯಿ ಕೊಟ್ ಬಿರ ಸಾಕ ಅವ ಪುರ್ಣಟ್ ಬತಿತರ ಶುಂಠಿ
ಹ ಶುಂಠಿ ಪೇಪರ ಮೆಂಟು ಆಮೇಲೆ ಆಸೆ ಚಾಕ್ಲೇಟು ಒಂದ್ ರೂಪಾಯಿಗೆ ನಾಲ್ಕ್ ಒಂದು ರೂಪಾಯಿಗೆ ನಾಲ್ಕ ಚಾಕ್ಲೇಟ್ ಬರೋದ ಅದು ಆಸೆ
ಹೌದು ಎಂಟು ಎಂಟ್ ತಕೊಂಡ್ ಬೈಗೆ ಸುಮ್ನೆ ಜಾಬ್ ಹಾಕೊಬ ಬಿಡದು ಯೂನಿಫಾರ್ಮ್ ಜಾಬ್ಗೆ ಹಾಕಬ ಬಿಟ್ರೆ ಅ ಪಾಠ ಮಾಡ್ತರ ಸುಮ್ನೆ ಬಾಯಿ ಗೋದ ಹೌಟ್ರ ಸುಮ್ಮನೆ ಆಗಿರ ಆರ ಸಿತ ಆರದು
ಆಮೇಲೆ ಎರಡ್ ರೂಪಾಯಿ ಇದ್ ಬಿಟ್ರೆ ಪಾರ್ಟಿ ಸ್ಕೂಲಂದ ಆಚೆ ಬಂದ ತಕ್ಷಣ
ಹ
ಕೊಡ್ಸ ಅವ್ರಗೊಂದು ಇವ್ರಗೊಂದ ಅಂತಂತೆ ಎಲ್ಲಾ ಹಂಚ್ಬಿಟ್ಟು
ಚೆನ್ನಾಗಿತ್ತು ಆಮೇಲೆ ಆ ಸ್ಕೂಲಗ ಮುಂದೆ ಎಲ್ಲಾ ಒಂದು ಅಜ್ಜಿ ತ ಕುೂತ್ಕೊಂತ ಮಾವನ್ ಕದ ಸಣ್ಣ ಸಣ್ಣ ಕಚ್ಕಟ್ಟದ ಉಪ್ಪ ಖ ಹಾಕ್ ಕೊಡೋ್ರು ಒಂದ್ ಪೇಪರ್ ಅಲ್ಲಿ ಕೊಡೋರು ಇದು ಒಂದ್ ರೂಪಾಯಿ ಎರಡು ರೂಪಾಯಿ ಆ ಮಾವನ್ ಕೆ ಅಂತಂದ್ರೆ ಏನ್ ಮಾಡ್ತಿದೆ ಅಂದ್ರೆ ಕಾಸ ಇಲ್ದಾರ ಸರಿ ಪಕ್ತಳತ್ರ ಸೆಲ್ ಯಿಸ್ಕೊಂಡ
ಸಲ್ ನೀವು ಮಾಡಿದ್ದೀರ ಹಂಗೆ
ಏ ಇವತ್ತು ಇಲ್ಲಮ್ಮ ಕಾಸ ಕಾ ಆಕತ್ರ ಅ ಆಯ್ತ ನಾಳೆ ಕೊಡ್ತೀನಿ ಸಲ ಆಯತಾ ಕೌಂಟ್ ಮಾಡ್ಕಾತಿರ್ತಿದವಿ ಒಳಗ ಯಾರಾರ ಕೊಡ್ತಾರಲ್ಲ ನೆಂಟ್ರು ಬಂದಾಗ ಅದನ್ನ ಹೋಗ್ಬಿಟ್ಟು ಕೊಟ್ಬಿಟ್ರೆ ಸಾಲ ತಿರ್ಸ್ಬಿಡವೆ
ಹ ನಾ ಈಸ್ಕಂಡ್ ತೀರ್ಕೊಬಿಟ್ಟ ಫ್ರೆಂಡ್ಗೆಲ್ಲ ಸಾಲ ಕೊಡ್ತಾರಾ ನನ್ ಫ್ರೆಂಡ್ ಅಲ್ವಾ ನನ್ ಹತ್ರ ಕೇಳ್ತ ಅಲ್ಲೇ ಅಂತಂತಂದಬಿಡದ ನಾವು ಹಂಗ ಹಂಗ ಮಾ ಬಿಡೋದು ಅಯ್ಯೋ ಅಯ್ಯೋ ಪಾಪ ಬಿಡು ಫ್ರೆಂಡ್ ತಾನೇ ಅನ್ನೋ ತರ ಟ್ರೀಟ್ ಮಾಡ್ಬಿಡೋದು
ಅಯವಾಂತ ಚಂದ
ಆವಾಗಿನ ತಿಂಡಿ ಆಮೇಲೆ ನಮ್ ಸ್ಕೂಲ್ ಮುಂದೆ ಹೊತ್ತು ಆತ ಗಾಡಿ ಹಾಕೊಂಡ್ ಕುತ್ಕ ಕುತ್ಕೊಬ ಬಿಡೋದು ಹ ಬೇಲ್ದಂಡು ಅದೇ ಎಲ್ಲ ಜಜ್ಜಿ ಮಿಕ್ಸ್ ಮಾಡಿ ಇಟ್ಟಿರ್ತಾರಲ್ಲ ಹ್ಮ ಉಪ್ಪು ಕರದೊಂದು ಮೀಠಾ ಈ ತರ ಮಾಡ ಅದು ಈ ನೆಲ್ಲಿಕಾಯಗೆ ಉಪ್ಪು ಖರ ಹಾಕಿ ಇಟ್ಟಿರೋರು ಅದು ಅದೆಲ್ಲ ಒಂದೊಂದ್ ರೂಪಾಯಿ ಒಂದ್ ರೂಪಾಯಿ ಇದು ಬಿಟ್ರೆ ನಮ್ಗೆ ಅದೆಲ್ಲ ಸಿಕ್ ಬಿಡೋದು
ಹೌದು ಎರಡು ರೂಪಾಯಿ ವ್ಯಾಲ್ಯೂ ಇತ್ತು ಆಗ ಈಗ ಅದಕ್ ಬೆಲೆನೇ ಇಲ್ಲ ಈಗ ನಮ್ ಮಕ್ಳಗಳ ಕೊಟ್ರೆ ಇದೇನೋ ತಗೋ ಚಾಕ್ಲಟ್ ಇ ನಿಜ ಈ ದ್ರಲ್ಲಿ ಚಾಕ್ಲೇಟು ಬರಲ್ಲ ಈಗ ಹೌದು ಈಗ ನಮ್ಮ ಮಾವನ ಮಗಳಿಗೆ ನಾವು ಐವತ್ ರೂಪಾಯಿ ಕೊಟ್ರೆ ಐವತ್ ರೂಪಾಯನ ಅ ಳ ಇವು ನಾವು ನಮ್ಗೆ ಎರಡು ರೂಪಾಯಿ ಕೊಟ್ರೆ ಎಷ್ಟು ಖುಷಿ ಪಡ್ತೀವಿ ವೈಕ್ಳಿಗೆ ನೂರು ರೂಪಾಯಿಗೂ ಬೆ ಇಲ್ವಲ್ಲ
ನೂರು ರೂಪಾಯಿಗೂ ಬೆಲೆ ಇಲ್ಲ ಆಮೇಲೆ ಒಂದ್ಸತಿ ಹೋಗುವ ಹೊರ್ಗಡೆ ಖರ್ಚ ಖಚ್ ಮಾಡ್ತಿದೆ ಅಂದ್ರೆವಾಗಂದ್ ಐನೂರು ರೂಪಾಯಿ ಸಾವಿರ ಬೇಕು ಈ ಮಕ್ಳು ಕರ್ಕೊಂಡು ಹೊರ್ಗಡೆ ತಿನ್ಸ್ಕೊಬತನ ಅಂದ್ರ ಐನೂರು ರೂಪಾಯಿ ಕಡಿಮೆ ಖರ್ಚಿಲ್ಲ
ಆಗಲ್ಲ ಹೌದು ಮಕ್ಳ ಇದ ಬಲ್
ಹೋಗೋದ್ ನಮ್ದಲ್ಲ ಆಮೇಲೆ ನಮ್ಮ ಅಪ್ಪ ಹೊರ್ಗಡೆ ಕರ್ಕೊಂಡ್ ಹೋಗದು ನಮ್ಮ ದಡಮ್ಮ ದಡಮ್ಮನ ಮಕ್ಳು ಬಂದ್ರೆ ಪಾನಿಪುರಿ ಗೋಬಿ ಇದೆಲ್ಲ ಕೊಡ್ಸಕ್ ಕರ್ಕೊಂಡ ಹೋಗೋದು ಆ ಇನ್ನೊಂದ್ ಇನ್ನೊಂದು ವಿಷ ಹೇಳ್ಬೇಕು ನಿಮ್ಗೆ ಹುಷಾರ್ ತಪ್ಪೋದ್ರೆ ನಮ್ಗೆ ಮಸಾಲೆ ದೋಸೆ ಈ ಇಡ್ಲಿ ಇದ್ ಕೊಡಸ್ತಾರಟ್ ನಮ್ ಹುಷಾರಿಲ್ಲ ಅಂತ ಮಲಿಕ ಹೊಡ್ತಿದ್ ನಾ
ಡವ ಮಾಡ್ಕತಿದ್ರ
ಹ್ಮ್ ಅಯ್ಯೋ ನಂಕಲ್ಲ ಆಯ್ತಿಲ್ಲಾ ನಂಗೆ ಎದ್ದಳಕಯ್ತಿಲ್ಲ ಅಂತ ಮಲಿಕ ಅವಳು ಬಿಸಿ ಬಿಸಿ ಇಡ್ಲಿ ತಂದ ಕೊಟ್ಬಿಡ ಆಮೇಲೆ ಹುಷಾರಲ್ಲ ಅಂದ್ರ ಕೈ ತುಂಬಾ ಕಾಸ ಕೊಡೋರು ತಿಂಡ್ರ ಕಾಸನ ಅದ್ ಈಸ್ಕಳಕೋಸ್ಕರ ಜ್ವರ ಬರ್ಲಿ ಕಳಪ ಅ ದೇವ್ರತ್ರ ಕೈ ಮುಕತ್ತಿದ
ಅಯ್ಯೋ ಒಳ್ಳೆ ಕಥೆ ಈಗ ಆತರ ಎಲ್ಲಾ ನಡಿಯೋದೇ ಇಲ್ಲ
ನಡೆಯದೇ ಇಲ್ಲ
ಅವವಾಗ ನಮ್ಮ ಗೌರ್ಮೆಂಟ್ ಸ್ಕೂಲ್ ಗಳೇ ಚೆಂದ ಈ ಬಿಡಿ ಪ್ರಪಾ ಪ್ರೈವೇಟ್ ಒಳಗಡೆ ಲಾಕ್ ಆಗ್ಬಿಟ್ರೆ ಆಚೆ ಬರಕ್ ಆಗಲ್ಲ ಈಗ್ಲೂ ಗೌರ್ಮೆಂಟ್ ಗಳಲ್ಲ ಸ್ಟ್ರಿಕ್ ಮಾಡ್ಬಿಟ್ಟವ್ರೆ
ಹ್ಮ್ ಗೌರ್ಮೆಂಟ್ ಆಮೇಲೆ ಮಕ್ಳು ಹೆಣ ಮಕ್ಳ ಅಂತ ಆಚೆ ಬಿಡಕೂ ಕಷ್ಟ ಇವಾಗ ಅನ್ಬಿಟ್ಟು ಮಾಡ ಈಗ ಇರೋದು ಒಳ್ಳೇದ ಆದ್ರೂ ನಮ್ ಲೈಫ್ ಗಳು ಮಿಸ್ ಮಾಡ್ ಇತ್ತರ ಮಕ್ಕಳು ಅನ್ನದೊಂದುಂತಜಾರು
ಹ್ಮ್ ನಿಜ ನಿಜ
ಆ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡದ್ರೆ ಬ್ರೆಡ್ ಆಲೂ ಬ್ರೆಡ್ ಕೊಡಿ ಅಂತ ಹೇಳ್ಬಿಡೋರು ಡಾಕ್ಟರ್ಗಳು ನ ಅಪ್ಪ ತಪ್ಪಿಸ್ ಹುಷಾರು ತಪ್ಪತದ ಅ ನಾವು ಹೊಸ ಹುಷರ್ ಆಗತ್ತ ಮಂಗ ಅಲ ಬೆಡ್ ಅಲೋ ಬಾಯ ಎಲ್ಲ ಸಪ್ಪಾ ಇಡು ಬಿಡ ಇಡುದು ಬಿಡಂದಮ
ಹಾ ನಿಜ ನಿಜ ಆಮೇಲೆ ಸ್ಕೂಲರ್ ರಜಾ ಕೂಲ ರಜೆ ಚಕ್ಕರ್
ಹ್ಮ ಆ ಹುಷಾರಿಲ್ಲ ರಜೆ ಹಕಬಳೋದು ಏನು ವಾರಗಂಟ್ಲೆ ಹೊಯ್ತಾನೆ ಇರಲಿಲ್ಲ ಇನ್ನು ಹುಷಾರಾಗಿಲ್ಲ ಇನ್ನು ರಾಗಿಲ್ಲ ಮನೆಯಲ್ಲ ಇರೋದು
ಆಮೇಲೆ ಪ್ರತಿಭಾ ಕಾರಂಜಿಗಳು ಮಾಡ್ತಿದ್ರ ಸ್ಕೂಲ ಅಲ್ಲಿ ಹಾಗೆಲ್ಲ ಚಂದ ಅವಾಗ ಎಷ್ಟ್ ಖುಷಿ ಅಂದ್ರೆ ಡ್ಯಾನ್ಸಸ್ ಇರ್ಬಿಟ್ರೆ ಚಂದ ಅವಾಗ ನಮ್ಗೆ ಅದೇ ಪಾ ಲೆ ಹ ಅದೇ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತ್ತು ಯಾರಾರ ಪಾಠ ಮಾಡ್ತರ ಎಷ್ಟೊತ್ತ ಕರೀತಾರಪ್ಪ ನಾನಂತೂ ಅದೇ ಬೇಡ ಕಳ ಎಷ್ಟೊತ್ತತೆ ಕರೀತಾರೆ
ಆಹ ಲೀಡ್ರ ಲೀಡರು ಮಾಡ್ಬಿಡೋರು ಡ್ಯಾನ್ಸ್ ಈ ಗ್ರೂಪ್ಗೆ ಅಂತ ಒಬ್ಬ ಮಾಡ್ಬಿಡವರು ಅವ್ರಗ್ ಹೇಳ್ಬಿಡೋದು ಏ ಬೇಗ ಕರ್ಕೋ ಪ್ರಾಕ್ಟೀಸ್ ಮಾಡೋಣ ಹ ಪಾಠ ಕೇಳೋದು ಕಡಿಮೆ ಆಐತದ ಏನತ್ತತ್ರ ಬೇಗ ಕರ್ಕೋ ಬೇಗ ಹೇಳ್ಬಿಡು ಅಂತ ಅವಳಗ್ದ ಹೇಳ್ಬಿಡೋದು
ಹ್ಮ್ ಹ್ಮ್ ಹ್ಮ್
ಸು ಅ ನ್ ಡಾನ್ಸ್ ಮಾಡತಿಲಿಲ್ಲ ಆ ಸುಮ್ಮ ಕ ಕುತ್ಕೊಂಡು
ಅದೇ ಅದೇ ಅವೌದ ಅವೌದು ಚೆನ್ನಾಗಿರ್ತಿತ್ತು ಒಳ್ಳ ಟೀಚರ್ ಗಳಿಗೆ ಚ ತಿನ್ಸ್ಪಡ್ತಿದ್ದ್ವಿ ನ
ಹಾ
ಅಯ್ಯೋ ಈಗೆಲ್ಲ ನಡಿಯದ ಬಿಡಿಯವೆಲ್ಲ
ಇವಾಗೆಲ್ಲ ಆಗಲ್ಲ ನ ಟೀಚರ್ಗಳಿಗೆ ಎನ್ ತ
ನಮ್ಗ ಅವಾಗಲ್ಲ ಹಂಗಿರ್ತಿಲ್ ನ ಒಂದ್ ಕಡ್ಡಿ ತಕ ಒಳದ್ರೆ ಸೈಲೆಂಟ್ ಆಗ್ಬಿಡ್ ಹಂಗ ಎಬಡು ಹೊಡಿತರ್ತಾನೆ ಅತ್ತ ಹೊಡಿಸಕೊಳ್ಳೋದು ಟೀಟೆನೋ ಮಾಡ್ತ
ಹ್ಮ್ ಹ್ಮ್ ಹ್ಮ್ ಹೌದು
ಕತ್ತೆ ಚೆನ್ನಾಗಿತ್ತು ಆಮೇಲೆ ನಮ್ಮ ಅಣ್ಣ ಹೆಂಗೆ ಪಿಕ್ಚರ್ ಥಿಯೇಟ್ರಗೆ ಹೋಗಿದ್ದ ಅವನ್ಗೆ ಪಿಕ್ಚರ್ ಅಂದ್ರೆ ಭಾರಿ ಇಷ್ಟ ಆ ಸೋಮಣಂಗೆ ಅದು ಉಪೇಂದ್ರನ್ ಪಿಕ್ಚರ್ ಅಂದ್ರೆ ಉದೀಷ್ಟ
ಹೌದಾ ಹ ಹ ಹ್ಮ ಕರೆಕ್ಟ್ ಹೇಳ್ತಿದ್ರು ಈಗ್ಲ ಅಷ್ಟೆ ಆಯ್ತಾ ಹಾ ಹಾ
ಆ ಏನಪ್ಪ ಅ ಉಪ್ಪಿಗಿಂತರುಚಿ ಹಚ್ಚಿ ಬೇರೆ ಇಲ್ಲ ಅಂತ ಆಡು ಹೇಳೋದು ಕನ್ನಡಿ ಮುಂದೆ ನಿಂತ್ಕೊಂಡು ಸ್ಟಲ್ ಮಾಡೋದು
ಹ್ಮ್ ಹ್ಮ್ ಹ್ಮ್
ಎಲ್ಲ ಮಾಡೋನಾ ನಮ್ ಅಣ್ಣ ಆಮೇಲೆ ಪಂಚೆ ಉಟ್ಕೊಂಡು ನೋಡ ನನ್ ತಾತನ್ ತರ ಇದ್ದೀನಿ ನಮ್ ನಮ ತಾತ ನನ್ ತರಾನೇ ಇದ್ದಿದ್ದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಈಗ್ಲೂ ಮಾತ ಹೇಳ್ತಿರ್ತಾರ ಅವರು ನಮ್ದ ತಾತ್ ನ ಅಂತ ಇರೋದ್ ನಾನು
ಹಂಗ ಮಾಡೋದು ಆಮೇಲೆ ಅ ನಮ್ಮ ತಾತ ವಿಷ್ಣುವರ್ಧನ್ ತರ ಐತೆ ಅಂತ ನಮ್ ಹೇಳದು
ಹಾ ಹಾ ಹಾ ಹಾ
ಯಜಮಾನ ಪಿಕ್ಚರ್ಲಿ ವಿಷ್ಣುವರ್ಧನ್ ಅ ಅಣ್ಣನ್ ಪಾತ್ರ ಮಾಡೋನಲ್ಲಾ ಹಂಗಿತ್ತ ಹಂಗ ಹಂಗಿತ್ತಂತೆ ನಮ ತಾತ
ಹೌದಾ ಹಾ
ಆಯ್ತಂತೆ ತಾತ ಹೇಳದಂತೆ ನೋಡುವ ನಾನ್ ವಿಷ್ಣುವರ್ದತ್ತರನ ಇದ್ದೀನಿ ನಂತರ ಇರೋರು ತಾಪ ಪಿಚರ್ ಕಖಾಂಡವರೆ ಅಂತೆಲ್ಲ ಹೇಳ್ತತ್ತಂತೆ ಅ ನಮ್ ಸೋಮ ನಮ್ ತಾತನ ಅವಾಗ ನಾಟಕ ಮಾಡ್ತತ್ತಂತೆ
ಹಾ ಶ ಅವ್ರ ಹೆಸ್ರೇ ಇದು ಸುಬ್ರಹ್ಮಣ್ಯ ಯಾ ಅಂತ ಅಂತಿದ್ರು
ಮತ್ತೆ ಇವರು ನಮ್ಮ ಅಮ್ಮ ಅವ್ವ ಆಯ್ತಲ್ಲ ಅವ್ವ ಹ ಅವರ ಯಜ್ಮಾನ್ರು ನಮ್ ತಾತಾ ಅವರು ಯಾಕ್ಟ್ ಮಾಡ್ತಿದ್ರು ಆ ಆಕ್ಟಿಂಗ್ ಇದು ನಾವ್ ಅಣ್ಣಂಗ ಬಂದ್ಬಿಡೈತೆ ಅಂತ ನಮ್ಮವ ಹೇಳ ಹೇಳೋದು ಅವರುಪ್ಪ ಅಚ್ಚೆ ಉಟ್ಕೊಂಡು ಓಡಾಡೋದು ಈ ಆಡು ಹೇಳೋದು
ತಿನ್ನ ತಲೆ ಓಡಿಸಸ್ತಾರೆ ಪರವಾಗಿಲ್ಲ ಕಣ್ರೀ ನೀವೇ ಓಡ್ಸ್ಕಣೇ
ಹ್ಮ ಚೆನ್ನಾಗ್ ಮಾಡ್ತಿದ್ದ ಆಮೇಲೆ ಒಂದ್ಸತಿ ನಮ್ಮ ಅಣ್ಣ ಈ ಹುಚ್ಚ ಪಿಚ್ಚರ್ ಇದತೆಲ್ಲ ಗೊತ್ತಾ ಆಕ್ಟಿಂಗ್ ಕತ್ತ ಕಬ್ಬಣ ಹಾಕೊಂಡು ಬುಂಡೆ ಮಾಡಡ್ಸ್ಕೊಂಡು ಅವಲ್ಲ
ಆ ಗೊತ್ತು ಇದು ಹುಚ್ಚ ಹುಚ್ಚಫಿಲಮ್ದು
ಆಥರದ್ದು ಆಡಲ್ಲಿ ಅದೇ ಡೂ ಮಾಡ್ತಾರಲ್ಲಾ ರೀಲ್ಸ್ ತರ ಅದನ್ ಮಾಡಬಿಟ್ಟ ಮನೆಗೆ ತಗೋಬಂದ್ ತೋರ್ಸಿದ್ವಿ
ಹಳುನೇ ಬಂದ ಹ್ಮ್ ನನ್ಗೂ ಹಳು ಬಂದ್ಬಿಡ್ತು ಎಪ್ಪಾ
ಎಲ್ಲ ಹತ್ ಬಿಟ್ಟಿದ್ದೀವಿ ಹ ನೀನ್ ಹಿಂಗೆಲ್ಲ ಮಾಡಬೇಡ ಕಣಪ್ಪ ನೀನು ಮಾಡಂಗಿಲ್ಲ ಚೆನ್ನಾಗಿರೋ ವೀಡಿಯೋ ಮಾಡೋ ಯಾಕಿಂಗ್ ಮಾಡಿ ನಮ್ಮ ಮನೆಯವ್ರ ಎಲ್ಲ ಹೇಳ್ತ ಕುತ್ ಹಿಂಗೆಲ್ಲ ನೋಡಕ್ ನಮ್ಗೆ
ಹ್ಮ್ ಹ್ಮ್ ಹೂ
ಆಗ ಇವಾಗ ಅದೆಲ್ಲ್ ಈಥರ ಆಕ್ಟಿಂಗ್ ಮಾಡ್ತಿದ್ದಲ್ಲ ನಾವು ಅಣ್ಣ ಅಂತ ಅನ್ಸದು ಒಂದೊಂದ ಟೈಮ್ ಲಿ. ಈಗ ರೀಲ್ಸ್ ಗಳು ಶುರುವಾಯ್ತಲ್ಲ-
ಹಾ, ಅಂಗಾರ ಒಂದೆ ಯಾವ್ದಾರು ಸೇರ್ಕ ಕೂಡ ಕೆಲ್ವೇನ್ರಿ. ನೀವು ಇಂತ ನಾಟಕಗಳಲ್ಲಿ ಆಪರ್ಚುನಿಟಿ ಸಿಕ್ತಾಗ ಸೇ
ಸುಮ್ನೀರೆ ಅವ ಅವನ್ ಮಕ್ಳು ಮಾಡ್ತಾರೆ ಎಲ್ಲಾನು. ಅವನ್ ಟ್ಯಾಲೆಂಟ್ ಅವರುಗೊತ್ತದ್ ನೋಡಿ. ಹ, ಪಕ್ಕ ಬರ್ತದನ್ ಟ್ಯಾಲೆಂಟ್ ಪಕ್ಕ ಅವ ಇಬ್ರಲ್ಲಿ ಯಾರಾರು ಒಬ್ಬ್ರ ಬರ್ತದೆ.
ಆ
ಹ್ಮ, ಎಲ್ಲಾ ಆಕ್ಟಿಂಗ್ ಮಾಡ್ತಿದ್ದ, ಹಾಡು ಹೇಳ್ತಿದ್ದ ನಮ್ ಸೋಮಣ ಹಾಡು ಸೂಪ್-
ಎಲ್ಲಾ ರೀತಿನೂ ಗೊತ್ತು ಅವ್ರಿಗೆ ಏನ್- ಗೊತ್ತಿಲ್ಲನಾಗಿಲ್ಲ. ನನ್ಗೆ ಆಶ್ಚರ್ಯ ಹೌದೇನ್ರೀ ಅಂತ. ಅಂದ್ರೆ ಇನ್ನು ಗೊತ್ತಿಲ್ಲ ನೀನ್ ನನ್ನ ಬಗ್ಗೆ ನಿನ್ಗೆ.
ಆಮೇಲೆ ನಾನು ಹೊಟ್ಟೆ ಉರ್ಕತಿದ್ದೆ ನಮ್ ಸೋಮಣ್ಣನ್ ನೋಬಿಟ್ಟು.
ವಾಯ್ಸ್ ಬ್ರೇಕ್ ಆಗ್ತಿದೆ. ಹಾ, ಕೇಳಸ್ತಿದೆ -ಕೇಳಸ್ತಿದೆ ಹಾ ಹೇಳಿ.
ಗರನ್ನ ನೋ ಹೊಟ್ಟೆ ಹುರ್ಕತಿದೆ. ಇದೇನಿದು ನಮ್ಮ ಅಣ್ಣ ಹಾಗಿ ಆಟ ಆಡ್ಕೊಂಡೆ ಇರ್ತಾನಲ್ಲ ಅದೆಂಗ್ ಓದ್ತದ. ಅದ ಹೆಂಗ್ ಬೆಸ್ಕಳ ಅವನು ಚೆನ್ನಾಗಿ ಹೋದತಾನೆ ಚೆನ್ನಗಿ ಹೋದತಾನೆ. ಹ್ಮ್, ನನ್ನ ಆ ಈ ಯಾವಾಗ ನೋಡೋ ಆಟ ಆಡವನು. ಎಷ್ಟು ಎಂಜಾಯ್ ಮಾಡ್ಕೊಂಡು ಓದ ಅಂದ್ರೆ ನಮ್ಮ ಅಣ್ಣ. ನಾವು ಕಷ್ಟಪಟ್ಟ ಓದಿದ್ರು ಅದು ಬತ್ತ ಬರ್ತಿರಲಿಲ್ಲ
ಹಾ,,
ಅಷ್ಟು ಚೆನ್ನಾಗ್ ಓದ್ತಿದ್ದ ನಮ್ಮ ಅಣ್ಣ. ಹ, ಓದದ್ನ ಆಟ ಆಡ್ಕೊಂಡ್ ಓದ್ಬೇಕು ಹಿಂಸೆ ಪಟ್ಕೊಂಡ್ ಹೋದಬಾರ್ದು.
ಹ, ಅದನ್ನೇ ಹೇಳೋದು ಅವರು ತಲೇನೆ ಕೆಡ್ಸಗೊಳ್ಳಲ್ಲ. ನಾನ್ ಯಾವ್ದಕ್ಕೂ ತಲೆ ಕೆಡ್ಸಗೋಳಲ್ಲ ಯಾಕೆ ತಲೆ ಕೆಟ್ಸ್ಕೋಬೇಕು. ಓ ಹೋ ಹಂಗೆ ಹೇಳುದು ಎಲ್ಲ- ಹೋ ಎಲ್ಲಾನು ರೀತಿನ ಕಷ್ಟ ಇರುತ್ತೆ ಕಣೆ. ಒಂದೊಂದ್ರಲ್ಲಿ ಒಂದೊಂದ್ ಕಷ್ಟ ಇದ್ದೇ ಇರುತ್ತೆ ಅದನ್ನೆಲ್ಲಾ- ಅನ ಸರಿಸ್ಕೊಂಡು ಹೋಗ್ಬೇಕು.
ಹ್ಮ್,
ಅಂತಿದ್ರು ಹೂ
ಹಾಗಂತ ಇರ್ತವೆ
ಹೇಳ್ತಿದ್ರೆ ಮುಗಿಯೋದೇ ಇಲ್ಲ. ಸರಿ ಅಡ್ಗೆ ಮಾಡೋಗಿ ಟೈಮ್ ಆಯ್ತು. ಹ್ಮ್, ಸರಿ ಬಾಯ್